ಹಲೋ ಏನಿಲ್ಲ ಸ್ವಲ್ಪ ಎಲ್ಲಾ ಕಾಲೇಜ್ ಎಲ್ಲಾ ಮುಗಿತಾ ಬಂತ್ ತಲ್ಲ. ಹ್ಮ್ ಹ್ಮ್ ಹ್ಮ್ ಬರಯೋದೆಲ್ಲ ಜಾಸ್ತಿ ಇತ್ತು ಬರಿ ತಿದೆ.
ಹೌದ. ನಂದು ಅದ್ ಅಸೈನ್ಮೆಂಟ್ ಇತ್ತ ಬರದಿದ್ದೆ ಈಗ ನೀನ್ ನೆನ್ಪ ಪದಾ ನೀನಾದ್ರು ನಿ ನೆನ್ಪ್ ಮಾಡ್ಕೊಂಡ್ ಕಾಲ್ ಮಾಡಲ್ಲ ಅದಿಕ್ಕೆ ನಾನೇ ಮಾಡ್ದೆ ಏನ್ ಮಾಡ್ತಿದ್ದೆ ಏನ್ ಮಾಡ್
ಜಾಸ್ತಿ ಇವಾಗ.
ಹೌ
ಸೆಮಿಸ್ಟರ್ ಎಂಡಿಂಗ್ ಅಲ್ವಾ. ಕೊನೆಗೆ ಜಾಸ್ತಿ ಕೊಟ್ ಬುಡ್ತಾರೆ ಕೆಲ್ಸ ಎಲ್ಲಾ.
ಹ್ಮ್ ನಮ್ದು ಮೊನ್ನೆಲ್ಲ ಇಂಟ ನೆಲ್ಸ್ ಇತ್ತ ಫಾಸ್ಟ್ನೇ ಟೆಸ್ಟು. ಆ ಟೆಸ್ಟ್ ಅಲ್ ಎಲ್ಲ ಮಾರ್ಕ್ಸ್ ಎಲ್ಲಾ ಕಮ್ಮಿ ಬಂದ್ಬಿಟ್ ಇದೆ ಬೇಜಾರಾಗ್ತಿತ್ತು.
ಹೌದಾ ನಮ್ ನಮ್ಗೆ ಹಂಗೆ ಕಮ್ಮಿ ಎಲ್ಲ ಬಂದ್ರೆ ಐದೈದ್ ಸಾರಿ ಬರ್ಕೊಂಬರಿ ಅಂತ ಹೇಳ್ತಾರೆ ಆ ಪ್ರಶ್ನೆ ಪತ್ರಿಕೆನ.
ಹೌದಾ ನಮ್ಗೆ ಏನು ಬರ್ಕೊ ಬರಕ ಏನ್ ಹೇಳಲ್ಲ ಮನೆಯಲ್ಲಿ ಕಾಲ್ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ಏನು ಓದಲ್ಲ ಏನು ಮಾಡಲ್ಲ ನಿಮ್ ಮಗ್ಳು. ಹ್ಮ್ ನಾನ್ ಬೇರೆ ಹ್ಮ ಓದ್ಬೇಕು ಎಲ್ಲಾ ಮಾರ್ಕ್ಸ್ ಕೂಳ್ ಎಲ್ಲಾ ಕಮ್ಮಿ ಬಂದೈತ್ ದೆ
ಹ್ಮ್ ಮತ್ತೆ ಇವಾಗ ಆಮೇ ಇವಾಗ ಇದೇನ್ದ ಹ್ಮ್
ಯಾಕೋ ಫುಲು ಮಾರ್ಕ್ಸ್ ಎಲ್ಲ ಕಮ್ಮಿ ಬಂದೈತಲ್ಲ ನನ್ಗೂ ಯಾಕೋ ಒಂದ್ ಸ್ವಲ್ಪ ಡಿಪ್ ಪ್ರೇಷನ್ ಆತರ ಒಳಗಾಗ್ಬಿಟ್ಟಿದನೇನೊ ಅಂತ ಅನ್ಸ್ತಿದೆ ಓದದ್ರು ಮೇಲೆ ಕಾನ್ಸಂಟ್ರೇಟ್ ಮಾಡಕೆ ಆಗ್ತಿಲ್ಲ.
ಏ ಈಗೇನ್ ಹಂಗೆನ್ ಅಂ ಕೊಬೇಡ ಲಕ್ಷ್ ಕೊಟ್ಟು ಓದ್ಕೊ ಈಗ ಮುಖ್ಯ ಪರೀಕ್ಷೆ ಇರುತ್ತಲ್ವಾ. ಅದ್ರಲ್ ಚೆನ್ನಾಗ್ ಬರಿ ಅಷ್ ಷ್ಟೆ ಅದ್ರಲ್ ಚೆನ್ನಾಗ್ ಬಂದ್ರೆ ಅಂಕ ಚೆನ್ನಾಗ್ ಬರ್ತವೆ.
ನಾನು ಇವಾಗ ಮನ್ ಮುಂಜಾನೆ ಬೇಗ ಎದ್ದಿ ಓದ್ತಾ ಕೂತಿ
ಹು ಸ್ವಲ್ಪ ಕಷ್ಟಪ್ ಪಡ್ಬೇಕು ಏನ್ ಮಾಡಕ್ ಆಗಲ್ಲ ಮತ್ ಪರೀಕ್ಷೆ ಅಲ್ವಾ?
ಡಿಗ್ರೀ ಅದೂ ಬಾರಿ ಕಷ್ಟ ಐತೆ ನಮ್ಮಾ ಶಿಕ್ಷಕರೆಲ್ಲಾ ಹೇಳ್ತಿದ್ರಲ್ಲ ಪಿಯು ಮುಗ್ಸ್ಕುಡಿ ಏನು ಇರಲ್ಲ ಜಾಸ್ತಿ ನಿಮ್ಗೆ ಅಂತ್ ಹಿಡಿದ್ರಿ ನಾ ನಾವೇ ಓದಿ ನಾವೇ ಬರೆಯೋದು ಅವ್ರು ಸರಿಯಾಗೆ
ಹ್ಮೂ ಅದೇ ಇವಾಗ ಆ ಇದನ್
ಎಲ್ಲ ಮಾಡಲ್ಲಲ್ಲ ತರಗತಿಲೆಲ್ಲ ಪಾಠ ಮಾಡಲ್ಲ ಅವ್ರು, ನಾವೇ ಓದಿ ನಾವೇ ಬರಿಬೇಕು. ಹಂಗಾಗಿ ಸ್ವಲ್ಪ ಜಾಸ್ತಿನೇ ಕಷ್ಟನೇ ಇದೆ. ಹು ನಮ್ ಕಾಲೇಜ್ ಅಲ್ಲು ಹಂಗೇನೇ ನಿಮ್
ಓ ನಮ್ ಕಾಲೇಜಲ್ಲೂ ಅದೇ ಪರಿಸ್ ಥಿತಿ ಬಿಡು ನಾವೇ ಓದ್ಬೇಕು ನಾವೇ ಬರಿಬೇಕ್ ಎಲ್ಲಾನು ಮತ್ತೆ ನಮ್ಗೆ ಒತ್ತಡ ಜಾಸ್ತಿ ಆಗ್ತಾರೆ.
ಹ್ಮ ನಾನು ಯ ಎಲ್ಲೋಕ್ ಯಾರೋ ಯಾರೋ ಬಾಯಿಂದ ಕೇಳ್ ಪಟ್ಟಿದ್ದೆ ನಿಮ್ ಕಾಲೇಜಲ್ ಚೆನ್ನಾಗ್ ಮಾಡ್ತಾರೆ ಪಾಠಗಳುಲ್ಲ ಅಂತ ಯಾಕ್ ಚೆನ್ನಾಗ್ ಮಾಡಲ್ವಾ.
ತರಷ್ಟೇ ಬರೀ ಎಲ್ಲಾ ಇದ್ ಮಾಡ್ತಾರೆ. ತೋರುಸ್ಕೊಂಡ್ ಅಡ್ಡಾಡ್ತಾರಷ್ಟೇ. ಸ್ ಏನು ಹೇಳ್ಕೊಡಲ್ಲ.
ಹ್ಮ್
ಹ್ಮ
ಹ್ಮ ನಮ್ ಕಾಲೇಜಲ್ಲು ಸ್ಟಾರ್ಟಿಂಗ್ ಅಡ್ಮಿಶನ್ ಮಾಡಸ್ಕೋಬೇಕಾದ್ರೆ ನಾನು ನಮ್ಮ್ ಪಪಾ ಜೊತೆ ಹೇಳ್ತಿದ್ರು ಅವ್ರು ಎಲ್ಲ ಚೆನ್ನಾಗ್ ಮಾಡ್ತೀವಿ ನಿಮ್ ಮಗಳುಗೆ ಪ್ಲೇಸ್ಮೆಂಟ್ ಎಲ್ಲಾ ಕೊಡ್ಸ್ತಿವಿ ನಾವು ಎಲ್ಲಾ ನಾವೇ ನೋಡ್ಕೋತೀವಿ ಏನೇ ಪ್ರಾಬ್ಲಮ್ ಆದ್ ಏನೇ ತೊಂದರೆ ಆದ್ರು ನಾವೇ ನೋಡ್ಕೋತೀವಿ ಅಂ ಹೇಳ್ತಿದ್ರು
ಹಂಗೆ ಅದು ಜಾಸ್ತಿ ಜನ ಬರ್ಬೇಕಲ್ವಾ ಕಾಲೇಜ್ ತ್ಗೆ. ಅದಕ್ಕಂಗ್ ಹೇಳ್ತಾರೆ. ಹ್ಮ್ ನಮ್ಮ್ ಕಾಲೇಜಲ್ ಏನ್ ಕೇಳ್ತ್ಯ. ಬಿಡು ಇವಾಗ ಎಲ್ಲಾ ಪ್ರವೇಶ ಪರೀಕ್ಷೆ ಎಲ್ಲಾ ಇಟ್ಟಿದಾರ್ ಈ ಸರಿ ಕಾಲೇಜ್ ಜ್ ಜಾಸ್ತಿ ಜನ ಆಜ್ ಕಲಿ ಅಂತ.
ಅದೇನೋ ಪ್ರಾಜೆಕ್ಟ್ ಅಂದಿದ್ರಲ್ಲ ಬಿಗ್ಗೋಯ್ತಾ.
ಹ್ಮ ಅದ್ ಇದೆ ಅದಕ್ಕೆ ಅದು ಮೆ ಅದು ಎರಳ್ನೂರ್ ಅಂಕ ಇರುತ್ತೆ ಅದಕ್ ಇವಾಗ.
ಹೌದ್
ಅದ್ ನಾವ್ ಹೋದ್ ಸೆಮಿಸ್ಟರ್ ಅಲ್ಲೂ ಮಾಡಿದ್ ದ್ವಿ ನೂರು ಕ್ಕೆ ತೊಂಬತ್ತೆಂಟ್ ಕೊಟ್ಟಿದ್ರು.
ಹೌದಾ ನಂಗೆ ಗೆ ಒನ್ ಸೆಮಿಸ್ಟರ್ ನಂಗೆ ನೂರಕ್ಕೆ ಬರಿ ಎಪ್ಪತ್ತೈದ್ ಕೊಟ್ಟಿದ್ರು ಯಾಕೋ ಮಾರ್ಕ್ಸ್ ಸೆ ಕೊಡಲ್ಲ ನಮ್ ಕಾಲೇಜ್ಲ್ ನನ್ಗ ಅನ್ಸುತ್ತೆ ನಾನೇ ಓದ್ತಿಲ್ವೋ ನಾನೇ ಕರೆಕ್ಟ್ ಆಗ್ ಮಾಡ್ತಿಲ್ವೇನೋ ಅಂತ ಅನ್ಸುತ್ತೆ ಯಾಕೋ ಫುಲ್ಲು ಡಲ್ಲ ಆಗ್ಟ್ಟಿದ್ದೀನ್ ನನು ಓದೋದ್ರಲ್ಲಿ.
ಏನ್ ಇಲ್ಲ ಸ್ವಲ್ಪ ನೀನ್ ಏನ್ ಮಾಡ್ತಿದ್ದಿ ಅಂದ್ರೆ ಹೊರಗ್ ತಿರ್ಗಾಡದೆಲ್ಲಾ ಜಾಸ್ತಿ ಮಾಡ್ ತಿದ್ಯ ಅನ್ಸುತ್ತೆ.
ಹ್ಮ್ ಅದೇ ಫ್ರೆಂಡ್ಸ್ ಅವ್ರೆಲ್ಲಾ ಕರೀತಾರೆ ಹೋಗ್ತನಿ ಹ್ಮ.
ಹ್ಮ ಅದು ಸ್ವಲ್ಪ ಕಮ್ಮಿ ಮಾಡಿ ಓದ್ ಕಡೆ ಗಮ್ನ ಕೊಟ್ರೆ.
ಹ್ಮ್ ಓದ್ಬೇಕು, ನಮ್ ಮನೇಲೆ ಲ್ಲಾ ನಾವ್ ಅಪ್ಪ ಅಮ್ಮ ಅಂತಾರ ನಿನ್ ಗೆಳ್ತಿನ್ ನೋಡ್ಕಲಿ ಅವ್ಳು ಎಷ್ಟ್ ಚೆನ್ನಾಗ್ ಓದ್ತಾಳ ಇಷ್ಟ ಚೆನ್ನಾಗ್ ಮಾರ್ಕ್ಸ್ ತಗಿತಾಳ ಅವ್ರ ಅಪ್ಪ ಅಮ್ಮ ಎಲ್ಲಾ ಹೆಂಗ್ ಹೇಳ್ತಾರ ನೀನೇನು ಓದಲ್ಲ. ಆಗೋ ಬರೀ ಕಾಲೇಜಿಂದ ಬರಿ ಕಂ ಪ್ಲಂಟ್ ಬರುತ್ತೆ ಅಂತ ಹೇಳ್ತಾರೆ.
ಓ ಹಂಗೆ ನೋಡದು ಕಾಲೇಜಲ್ಲಿ ಸ್ವಲ್ಪ ಓದದ್ ಕಮ್ಮಿ ಮಾಡ್ಬಿಟ್ರೆ ಫೋನ್ ಮಾಡ್ಬಿಡ್ತಾರೆ ನಮ್ ಕಾಲೇಜಲ್ಲೂ ಮಾಡ್ಬಿಟ್ಟಿದ್ರು ನಮ್ಮ ಅಪ್ಪ ಕರೆ ಹೋಗಿತ್ತು. ನಮ್ಮಪ್ಪ ಅವ್ರ ಫುಲ್ ಭಯ ಪಟ್ಕೊಂಬಿದ್ದಾರೆ.
ಏನಂದ್ರೆ ಫಾಷ್ ನಾವ್ ಮೊದ್ಲೆಲ್ಲ ಏನ್ ಮಾಡ್ತಿದ್ದೋ ಅಂದ್ರೆ ಕಾಲೇಜ್ಗ್ ಹೋಗಿಲ್ಲ ಅಂದ್ರೆ ಏನೂ ಆ ಪೋಷಕರ್ಗ್ ಅವ್ರ್ಗೆಲ್ಲಾ ಮೆಸೇಜ್ ಏನ್ ಹಾಕ್ತಿರ್ಲಿಲ್ಲ, ಈಗ್ ಹಂಗ್ ಮಾಡಲ್ಲ
ಟಕ್ಕಂತ ಎಲ್ಲಾ ಬಿಡು ಎಲ್ಲಾ ಮನೆಗ್ ಹೋಗ್ಬಿಡುತ್ತೆ ನಮ್ ವಿಷ್ಯ ಏನೇನ್ ಮಾಡ್ತಿದೀವಿ ಏನೇನ್ ಇಲ್ಲ ಎಲ್ಲಾ ಕಳ್ಸ್ ಬಿಡ್ತಾರ್ ಹಂಗೆ.
ಮತ್ತೆ ಏನಾದ್ರು? ಕರೆಕ್ಟ್ ಓದಿಲ್ಲ ಕರೆಕ್ಟು ಡ್ರೆಸ್ ಸೆನ್ಸ್ ಬಟ್ಟೆ ಎಲ್ಲ ಕರೆಕ್ಟ್ ಟಾಕೋ ಬಂದಿಲ್ಲ ಅಂದ್ರೆ ಅಂದ್ರೆ ವೇಲ್ ಅಂದ್ರೆ ಯೂನಿಫಾರ್ಮ್ ಹಾಕೋ ಬಂದಿಲ್ಲ ಅಂತ್ ತಂದ್ರೆ ಅದುಕ್ಕೆಲ್ಲ ಮನೆಗ್ ಫೋನ್ ಮಾಡ್ತಾರೆ ಈಗ ನಮ್ ಫ್ರೆಂಡ್ ಬರ್ಡೇ ಏನಾರು ಇದ್ರೆ ನಾವ್ ಕಲರ್ ಡ್ರೆಸ್ ಹಾಕೋಂಡ್ ಹೋಗಿ
ಇವತ್ ಬೇರೆ ಮಳೆ ಜಾಸ್ತಿ ಬರ್ತಿತ್ತಾ
ಔ.
ಅದ್ರಲ್ಲೀ ಅದು ಇವತ್ ತ್ತು ಕೊನೇ ದಿನಾಂಕ ಇತ್ತು. ಬುಕ್ಕು ಕೊಡಕೆ, ಹೂಂ ಅದ್ರಲ್ಲೀ ಮಳೇಲಿ ನೆನ್ಸ್ ಕೊಂಡ್ ಹೋಗ್ ಗಿ. ಅಮ್ಮ ಇಲ್ಲಿ ಏನ್ ಕೇಳ್ತಯಾ ಫುಲ್ ಕೆಸ್ರು ಎಲ್ಲಾ ಬಟ್ಟೆ ಎಲ್ಲಾ ನೆದ್ ಬಿಟ್ಟಿತ್ ನೋಡು ಫುಲ್ ತಲೆ ಎಲ್ಲಾ ತೊಯ್ದ್ಬಿಟ್ಟಿದೆ.
ಹಾ
ಅದ್ರಲ್ಲೇ ಮತ್ತೆ ನಾಳೆನೂ ಒಂದು. ನಾಳೆನು ಒಂದು ಹೋಗಿ ಇಡ್ಬೇಕಲ್ಲಿ ಲಾಸ್ಟ್ ಇದ್ ಇದೆ. ಕೊನೆ ದಿನಾಂಕ ಇದೆ ಬರಿಬೇಕ್ ಅದಕ್ಕೆ ಬರಿಯೋದು ಜಾಸ್ತಿ ಇದೆ.
ಮಾಡೋ ಮ್ಯೆಗೆ ಮತ್ತೆ ನನ್ನನ್ಗೆ. ಅಂಕಗಳೆಲ್ಲ ಕಮ್ಮಿ ಕೊಟ್ಬುಡ್ತಾರೆ ನಿಂಗು ಆತರ ಆಗ್ ಬೇಡ ನಾನಂತು ಫುಲ್ಲ ಫುಲ್ಲು ಒಂತರ ಲೇಸಿನೆಸ್. ಸರಾ ಹುಡಿದಿನ್ ನಾನು.
ಓ ಹಂಗೇನ್ ಇರಲ್ಲ ಸ್ವಲ್ಪ ಕಷ್ಟಪಟ್ಟು ಓದ್ಬೇಕಷ್ ಚೆ ನಮ್ಗೂ ಹಂಗೆ ಮಾಡ್ತಾರೆ ಏನ್ ಮಾಡಕ್ ಆಗಲ್ಲ ಬರ್ದಿ ಬರ್ದಿ ಆ ಚಿತ್ರಗಳನಂತೂ ಬಿಡ್ಸಿ ಬಿಡ್ಸಿ ಸಾಕಾಗಿದೆ.
ಆ ಲೆಕ್ಕಗಳ್ ಮಾಡಬೇಕಾದ್ರೆ ಅದೆಲ್ಲ.
ಅವೇನೋ ಮಾಡ್ಬಿಡ್ಬೋದು ಲೆಕ್ಕಾನ ಮಾಡ್ಬೋದು ಈ ಚಿತ್ರ ಬಿಡ್ಸೋದ್ ಇರುತ್ತಲ್ಲ ಮತ್ತೆ ಬಣ್ಣ ಬೇರೆ ತುಂಬೇಕಂತೆ.
ಹ್ಮ್ ಚಿತ್ರ ಹಾಗೆ ನಾ ಕಷ್ಟ ಆಗುತ್ತೆ ಅದೇನಾರು ತುಂಬಿಲ್ಲ ಅಂದ್ರೆ ನಮ್ ಅಸೈನ್ಮೆಂಟ್ ಗಳ್ಗೆಲ್ಲ ಚಿತ್ರ ಬಿಟ್ಟಿರ್ತಿವ ಅದ್ಕ್ ಬಣ್ಣ ತುಂಬಿಲ್ಲ ಅಂದ್ರೆ ಅದಕ್ಕೂ ಅಂಕಗಳೆಲ್ಲ ಕಟ್ ಮಾಡ್ತಾರೆ ನಮ್ಗೆ.
ಕೆ ಓಡಾಡ್ಬೇಕು ನಮ್ ಸರಿಂದ.
ಹ್ಮ್ ನಮ್ಗೂ ಕಾಲೇಜ್ ಫೀಸ್ ಎಲ್ಲಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ ಸ್ಟಾರ್ಟಿಂಗು ಸೇರ್ಕಂಡಾಗ್ ಕಾಲೇಜ್ಗೆ ಏನಿಲ್ಲ ಬರಿ ಒಂದ್ ಐವತ್ ಸಾವ್ರ ಕಟ್ಟಿ ಅಂತ ಹೇಳಿದ್ರು ಈಗೆಲ್ಲಾ ಲಕ್ಷ ಲಕ್ಷ ಮಾಡಿದ್ದಾರೆ ಏನ್ ಮಾಡ್ಬೇಕು ನಮ್ ಮನೆಲ್ಲಂತೂ ಕಟ್ಟಕ್ ಆಗ್ತಿಲ್ಲ ನಿಮ್ದಷ್ಟು ಕಾಲೇಜ್ ಫೀಸು.
ನಮ್ದು ಅಷ್ಟೇ ಇದೆ ಹಂಗೇನಿಲ್ಲ. ಮತ್ತೆ ಏನ್ ಗೊತ್ತಾ ನಿಮ್ಗೆ ಪರೀಕ್ಷೆಗೆ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಅಂತ ಕೊಡ್ತಾರಲ್ವಾ ಅವ್ ಇದವ ನಿನ್ ಹತ್ರ.
ನೋಡ್ಬೇಕು ನನ್ಗ ಅದು ಗೊತ್ತಿಲ್ಲ ಈಗ ಓದ್ ಓದದ್ರು ಮೇಲೆ ಎಲ್ಲಾ ಕಮ್ಮಿಯು ಆಸಕ್ತಿ ಇಲ್ವಲ್ಲ. ಒಂಬಕ್ಕಿ ಏನೋ ನೋಡದ್ ಇಲ್ಲ ಸುಮ್ ಏನೋ ಒಂದ್ ಓದ್ಕೊಂಡ ಹೋಗ್ತಿದ್ದಿದೆ ಏನೋ ಒಂದ್ ಬರೀ
ಓ ಏನಿಲ್ಲ ಏನಂದ್ರೆ ನಿನ್ಗೆ ಮಾದರಿ ಪ್ರಶ್ನೆ ಪತ್ರಿಕೆ ಓದಿದಂದ್ರೆ ಅರ್ಧಕ್ ಅರ್ಧ ಅದ್ರಲ್ಲೇ ಬಂದ್ಬಿಟ್ಟಿರುತ್ತೆ ಇವಾಗ. ನೀನು ಅವು ಪ್ರಶ್ನೆ ಪತ್ರಿಕೆ ನೋಡಂಗಿಲ್ಲ ಅನ್ಸುತ್ತೆ ಅದಿಕ್ಕೆ ಹಂಗ್ ಬಂದಿರದ್ ಅನ್ಸುತ್
ಹ್ಮ್ ಇನ್ ಮುಂದ ಹಿಂಗ್ ಮಾಡಲ್ಲ ನಾನು ಓದ್ಬೇಕ್. ಕಪ್ಪ ಬರಿ ಮನೆ ಕಂಪ್ಲೆಂಟ್ ಮಾಡ್
ಓ ಅವ್ನ್ ಮತ್ತೆ ಇನ್ನೊಂದ್ ಏನ್ ಮಾಡ್ಬೇಕಂದ್ರೆ ಮೊದಲ್ನೇ ಪ್ರಶ್ನೆ ಪತ್ರಿಕೆ ಎಲ್ಲ ಇರ್ತಾವಲ್ಲಾ ಇವಾಗ ನಮ್ ಸಹೋದರಿ ಸಹೋದರರ ಕಡೆ ಹೋಗಿ ಇಸ್ಕೋಬೇಕು.
ಹೌದಾ ನನ್ಗ್
ದು ಒಂದ್ ಕಡೆ ಎ ಎಲ್ಲಾನು ಬರ್ಕೋಬೇಕು ಬರ್ಕೊಂಡು ಯಾವ್ದು ಅಂದ್ರೆ ಇವಾಗ ಒಂದ್ನೇ ಕೋಶನು ಎರ್ಡ್ನೆ. ಕೋಶನ್ನವೆಲ್ಲಾ ಪದೇ ಪದೇ ಬಂದಿರ್ತಾವಲ್ಲ ಅವ್ನ್ ಮಾತ್ರ ದ್ಬೇಕು
ಹೌದಾ ನಂಜ್ ರಲ್ಲಿ ಇರ ಸ್ನೇಹಿತ್ರ ಹೆಂಗಂದ್ರೆ. ಈ ಓದೋದಕೆನು ನನಗೆ ಇದ್ ಮಾಡಲ್ಲ ಬೆಂಬಲ ತೋರ್ಸಲ್ಲ ಒಬರಿ ಇಂಗ್ ತಿರ್ಗಾಡದು ಹೊರ್ಗಡೆ.
ಹ್ಮ್ ಒಬ್ಬೊಬ್ಬರ ಹಂಗ್ ಇರ್ತಾರೆ ಏನ್ ಮಾಡಕ್ ಆಗಲ್ಲ ಬಿಡು ಆದ್ರೆ ನಿನ್ ಜೀವ್ನ ನೀನೇ ನೋಡ್ಕ ಕೊಬೇಕ್
ಹ್ಮ್ ನೋಡ್ಕೋಬೇಕು ಓದ್ಬೇಕಾದ್ರೂ ನೀನ್ ತರ. ಸಿಗಲ್ಲ ಬಿಡು ನಂಗೆ.
ಏ ನನ್ಕಿನ ಜಾಸ್ತಿನೇ ತಲೆ ಇದೆ ನನ್ಗೆ ನೀನು.
ನನ್ಗೂ ಬಾಳ ಬೇಜಾರಾಗು ತೆ ಎಲ್ಲಾ ನೆನ್ಸ್ಕೊಂಡ್ರೆ ಯಾಕ್ ಹಿಂಗ್ ಆಗ್ಬಿಟ್ಟೆ ಅನ್ಸುತ್ತೆ ನನ್
ಹ್ಮ ಏನಿಲ್ಲ ಬಿಡು ಸರಿ ಹೋಗ್ತಿಯಾ ಸ್ವಲ್ಪ ಹಿಂಗ್ ಮಾಡಿದ್ರೆ ಸರಿ ಹೋಗುತ್ತೆ.
ನಿಮ್ ಕಾಲೇಜ್ಲ್ ಏನೋ ಫಂಕ್ಷನ್ ಏನೋ ಮಾಡಲ್ವಾ ಮಾಡಲ್ವಾ.
ಓ ನಮ್ ಕಾಲೇಜ್ ಅಲ್ಲಿ ರಾತ್ರಿ ಅವತ್ತು ಅವತ್ತಿನ್ ದಿನ ರಾತ್ರಿ ಏಪ್ರಿಲ್ ಮೂವತ್ತಕ್ಕೆ ರಾತ್ರಿ ಒಂದ್ ಫಂಕ್ಷನ್ ಇಟ್ಕೊಂಡಿದ್ರ ಅವ್ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅದ್ರಲ್ಲಿ ಗ್ ಇವಾಗ್ ಈಗ ನಮ್ದು ತರಗತಿಯಲ್ಲಿ ಯಾರಾರು ಒನ್ನೇ ಬಂದಿರ್ ಇರ್ತಾರಲ್ವಾ ರ್ಯಾಂಕ್ ತೊಗೊಂಡಿರ್ತಾರಲ್ವಾ.
ಹೌದಾ
ಅವ್ರಿಗೆಲ್ಲಾ ಬಹುಮಾನಗಳೆಲ್ಲಾ ಕೊಟ್ಟಿದ್ರವ್ವ ನಾವು ನೋಡ್ಕೊಂತ ಕೂತಿದ್ವಿ ನಾವ್ ಯಾವಾಗ್ ಬಹುಮಾನ ಇಸ್ಕೋತಿವೋ ಅಂತ.
ಇದು ನಿನ್ ಕೈಲು ಆಗುತ್ತೆ ನೆಕ್ಸ್ಟ್ ಸಲ ನೀನು ಅದೇ ತರ ಬಹುಮಾನ ಇಸ್ಕೊತೀಯ ಹ್ಮ.
ಸತತ ಪ್ರಯತ್ನ ಮಾಡತೀನಿ ನೋಡ್ಬೇಕು.
ಉ ಫಂಕ್ಷನ್ಗೇನು ಭಾಗವಹಿಸಿಲ್ಲ ಯಾವ್ದು ಪ್ರೋಗ್ರಾಮು.
ಓ ಅದು ನಾನು ಆ ಚ್ಚೆ ವರ್ಷ ಭಾಗವಹಿಸಿದ್ದೆ ಒಂದುಕೆ. ಈ ವರ್ಷ ಏನು ಭಾಗವಹ್ಸಿಲ್ಲ ಅಷ್ ಆಚೆ ವರ್ಷ ಇದು ತಲೆ ಬಾಚೋದಕ್ಕೆ ಭಾಗವಹಿಸಿದೆ.
ಹೌದಾ ನಿನ್ ನೃ ನೃತ್ಯ ಅದೆಲ್ಲಾ ಚೆನ್ನಾಗ್ ಹಾಡ್ತೀಯ ಅನ್ಸುತ್ತಲ್ಲ.
ಹ್ಮ ಮು ಸ್ವಲ್ಪ ಆದ್ರೆ ನಮ್ ಕಾಲೇಜಲ್ಲಿ ನನ್ ಜೊತೆ ಮಾಡೋರ್ ಯಾರಿಲ್ಲ. ಹ ಇವಾಗ ಒಬ್ಬಳಿಗೆ ಮಾಡ್ ಮಾಡದಂದ್ರೆ ಸ್ವಲ್ಪ ಭಯ ಆಗುತ್ತೆ.
ನೊ ನಿನ್ದು ಟ್ಯಾಲೆಂಟ್ ಎಲ್ಲ ನೀನೇ ತೋರ್ಸ್ಕೊ ತೋರ್ಸ್ಬೇಕಲ್ಲ ಬೇರೆಯವ್ರಿಗೆ ನೀನ್ ಚೆನ್ನಾಗ್ ಮಾಡ್ತೀಯಲ್ಲ ಅದೆಲ್ಲ ನೃತ್ಯ ಎಲ್ಲ.
ಅದೇ ಮಾಡ್ತೀನಿ ಇವಾಗ ಓದೋ ಕಡೆ ಲಕ್ಷನೂ ಕೊಡಕಾಗ್ ಆಗಲ್ಲ ಮತ್ತೆ ಅದ್ರ ಕಡೆ ಲಕ್ಷ ಕೊಟ್ರೆ ಅಂತ ನಮ್ಮಮ್ಮ ಬೈತಿರ್ತಾರೆ ಒಂದ್ ಕಡೆ ಓದ್
ಹ ಆದ್ರೂ ಬುಡು ನೀನ್ ಎಲ್ಲಾ ಕಡೆ ನಿನ್ಗೆ ಟ್ಯಾಲೆಂ ಟ್ ಅನ್ದ ಐತ್ ನಿನ್ಗೆ ಎಲ್ಲಾನು ಮಾಡ್ತೀಯ ನೀನು. ಈ ಕಡೆ ಓದಕ್ಕೂ ಓದ್ತಿಯ ಈ ಕಡೆ ಕೆಲ್ಸನೂ ಮಾಡ್ತಿಯ ಈ ಕಡೆ ಡ್ಯಾನ್ಸ್ ಆಡ್ತಿಯ ಈ ಕಡೆ ಗದ್ದೆ ಕೆಲ್ಸ ಮಾಡ್ತಿಯ.
ಹಾ ಸರ್ ರೀ ಇರು ಊಟಕ್ ಹೋಗ್ಬೇಕ್ ನಾನು.
ಹೌದಾ ಮತ್ತೆ ಯಾವಾಗಾದ್ರೂ ಕಾಲ್ ಮಾಡ್ಲಾ.
ಹಾ ಊಟ ಮಾಡು ನೀನು ಊಟ ಮಾಡು.
ಹ ಮಾಡ್ತೀನಿ ಊಟ ಮಾಡ್ ನಾ ನಾನು ಓದ್ಕೊತೀನಿ.
ಓ ಮಾಡ್ ಮಾಡ್.